ಹ
ಕನ್ನಾರ ಅವ್ರ ಏನ್ ಮಾಡ್ತಾ ಇದ್ದೀರಾ
ಹೇಳ್ರಿ ಹೇಳ್ಬೇಕೇ ನೀವು
ಟೀ ಆಯ್ತಾ
ಹ ಹೇಳಿ
ಹ್ಮ್ ಸರಿ ಏನ್ ಮಾಡತ್ರಿ ಕೆಲ್ಸ ಸ್ಕೂಲ್ ಮತ್ರ ಸಮಾಚಾರ
ಸ್ಕೂಲಿಗೆ ಹೋಗಿಲ್ಲ ಇಲ್ಲಂತೂ ಬರೆ ಎಲ್ಲ ಕೆಲಸ ಆಗಲ್ಲ
ಹ್ಮ್
ಈಗ ಮುಸರಿ ಕಸ ಮಾಡಿ ಕೊಡ್ತೇನೆ ಹೊರಗಿನ ಕಸ ಒಳಗಿನ ಕಸ ಬೆಳೆದು ಜಗ್ಗೆ ಮುಸರಿದ ಮುಸಲಿ ತಿಕ್ಕಿ ಎಲ್ಲಾ ಮನೆಗೆ ಹೊರೆಸಿ ನೀಟ್ ಮಾಡಿರ್ತೀನಿ
ಹ್ಮ್
ಒಮ್ಮಿ ಹಾಲಿಡೇಗೆ ಹೋಗ್ಯಾರ ಒಡ ಅರ ಅರಾಮ್ ಹ್ಮ ಅಮ್ಮ ಬಂದಿಲ್ಲ ಇನ್ನ ಸ್ವಲ್ಪ ನೋಡಿಬಾ ಹೋಗು
ಏನ್
ಬಂದ್ಲ
ಏ ವಾಸನೆ ಬರತ್ತತ್ ನೋಡಿ ಏನ ಸುಟ್ಟು ವಾಸನೆ ಅಲ್ಲ ಇನ್ನೇನು ಬಂದ್ ಮಾಡಿಬಿಡು ಯಾರು
ಹೌದ್ ಹೌದ್ರಿ
ಹಾ ಆ ಹೇಳ್ರಿ ಹೇಳ್ರಿ
ಹೇಳ್ಬೇಕ್ ನೀವೇ
ಏರ್ ಕೂಲರ್ ಸೌಂಡ
ಹ್ಮ್ ಹ್ಮ್
ಹ್ಮ್ ನಾನ್ ಕಸಬಳಾದಿ ಮೂಸರಿ ತಿಕ್ಕಿದೆ ಮಾಡ ಆಗಿದೆ ಗುಡುಗುತಾ ಇದೆ ಹ್ಮ್ ಗಾಳಿ ಜೋರಾಗಿ ಬಿಟ್ಟಿದೆ
ಹಾ
ಹ್ಮ್ ಈ ಕಥೆ ಹೇಳ್ತಿದ್ದೀಿನಾ ಹಾರಿ
ಹ್ಮ
ಗಾಳಿ ಜೋರ್ ಬಿಟ್ಟಿದ್ದೆ ಏನ್ ಮಾಡಕ ಗೊತ್ತ ಆಗ್ತಿಲ್ಲಾ ಇವತ್ತಿಗೂ ಮಳೆ ಬರ್ತದ ಹುದಗ್ ಮಸ್ಸ ಕರೆಂಟ್ ಇಲ್ಲಾ ನಿದ್ದಿ ಸರಿಯಾಗ ಆಗ
ಕರ್ಕೊಂಬರಲ್ಲಾ ಹೋಗಿ ಅಲ್ಲಿ ಯಾಳೆ ನೋಡಿ ಕರ್ಲೆ ಹಾ ಅದೇ ನೋಡ ತಡಿ ಹೋಗಿ ಹ್ಮ ಹೇಳಿದ್ರನು ಕೇಳ್ತಾ ಏನಾ ಹಲೋ ಆ
ಹೇಳ್ರಿ ಮತ್ತ
ಹೇಳ ಬೇಕು ನೋಡ್ರಿ ಹ್ಮ್
ಕರೆಂಟ ಇಲ್ಲಾ ಅದಕ್ಕೆ ಸರಿಯಾಗಿ ಆಗ್ತಿಲ್ಲಾ ನೈಟು ಏನ್ ಮಾಡ್ಬೇಕು
ಕರೆಂಟ್ ಬರ್ಸ್ಬೇಕ್ರೇ
ಅಜಯ್ ಫಿಲಮ್ ನೋಡ್ ಕೊಡ್ಡು
ನಾ ಹುಬ್ಬಳಿ ಹಚ್ಚೇನಿ ಹುಬ್ಬಳ್ಳಿ
ಹುಬ್ಬಳ್ಳಾ ಜಾಸ್ತಿ ಹುಬ್ಬಳ್ಳಂದನ ಹೌದ ಹುಬ್ಬಳ್ಳಿ ಅಂತ
ಉದಯ ಉದಯದ ಗು ಹುಬ್ಬಳ್ಳಿ ಹ್ಮ್ ಹ್ಮ್
ನಾವ ಬಂದ್ ಮಾಡಿದ್ವಿ
ಹ್ಮ್
ಕನ್ ಮಾಡಡ
ಹ ಗೊರ್ತ್ತಲ್ಲಾ ಅಮಾಸ ನೋಡಿಲ್ಲಾ ಅಲ್ಲಾ ಹುಣ್ಣಿ ಯಾವಾಗ ಆಯ್ತು ಆಯ್ತುವಾರ ಇನ್ನಾ ಎಂಟು ದಿನ ಆಗಿಲ್ಲ ಇಲ್ಲಾ ಮೊನ್ನೆ ಆಗಿದ್ದ ಆಗಲೇ ಅಮಾವಾಸ್ಯೆ ಬರ್ತಿದ್ದ ಬರ್ತಾರ ಒನ್ ನಿಮಿಷ ಇಲ್ಲಯ ಅಮ ಶ ಯಾವಾಗ ಅದನ್ ಕೇತ ಇ ನ ಇನ್ ಮೊೆ ಹುವಾಗ
ಸಂಡೆ ನಾಳೆ ಗಂ ದಿನ ಆಯತ ಇವತ್ತುಂಟುನಯತು
ನಾಳೆ ಎಂಟ ದ ನಾ
ಆಗಲ್ಲ ಅನಷ್ಟು ಬರ್ತಂತ
ನಮ್ಮ ನಡನೆ ಚಪ್ಲಿ ಇಲ್ಲ ಕಾಲ ಅದು ದಶ್ರವಯ ನ್ ಹಡ್ಕೊಂಡು ಹೋಗ್ಕ್ ನೋಡಿದ ಚಿ ತಿಪ್ಪಲಿ
ಹ್ಮ್ ಏ ಮಾಡಕ್ ಆಗಲ್ಲಂತ ಹೊಡಗಡ ಮುಗಸಿಗೆ ಅದು ರೀಫ್ರೆಶ್ ಮಾಡಿ ನೋಡ್ ಪಾಪು ಹಲೋ ಹಲೋ ಹಲೋ ಹಲೋ ಹ್ಮ ಈ